ಹಾ ಹಲೋ ಗಡ್ಡಾಡಿ ಅವ್ರೆ ಆರಾಮದ್ರಿ.
ನೀವ್ ಆರಾಮಿದೀರೇನ್ರಿ ಇದು ರವಿಕುಮಾರ್ ವರ್ಮಾ ಅವ್ರೆ. ಏನಿಲ್ರಿ ಹೇಳಬೇಕ್ರಿ. ಇದು ಬಸ್ ಸ್ಟಾಪ್ ಹಾಕಿದ್ರಿ ಏನ್ರಿ.
ಹಾ ನೋಡ್ರಿ ಮೊನ್ನೆ ಸೋಮಾರ್ ದಿನ ಹಾಕಿದ್ದೇ ರಿ. ಬಸ್ ಪಾಸ್ ಅಂದ್ರ ಇಲ್ಲಿ ಅ ಕ ಶಾಲ ಶಾಲಾ ಕಾಲೇಜ್ ಆದ ನೋಡ್ರಿ ಕಾಲೇಜ್ ಒಳಗ ಅಪ್ಲಿಕೇಶನ್ ಅಪ್ಲಿಕೇಶನ್ ಇದು ಆನ್ಲೈನ್ದಾಗ ಅಪ್ಲಿಕೇಶನ್ ತೊಗೊಂಡು ಅದಕ್ ಫೋಟೋ ಹೊಡಿಸಿ ಅದ ಮ್ಯಾಗ ಆ ಸಿ ಮ ಮೊಹರ್ ಹೊಡಿಸಿ ಸಹಿ ಹೊಡಿಸಿ
ಹಾ ಅದೇ.
ಎ ಥೇಯೋಂಡುಡ್ಗಷಿಂದ ಇದು ಅಪ್ಲಿಕೇಶನ್ ಹಾಕದ ರರಿ ಸೋಮಾರ ದಿನ
ಹೌದೇನ್ರರಿ
ಗ್ರಾಮ್ ಒಂದ ಹಾಸಿದೇ ರರಿ ಮೂವತ್ ರೂಪಾಯಿ ತೋತಾರ ಗ್ರಾಮ್ ಒಂದಾಗ ಇಲ್ಲಿ ಸೇವ ಸಿಿಂದದಾಗ ಹೊಂಟಲ್ಲ ಐತಿರಿ ಅದು ಅಂದ್ರ ಬರ್ಲಗತಿರಿ ನಂದ್ರಾಗ ಅದ ನಾ ಏನ್ ತಪ್ ಮಾಡಕತ್ತಿದ್ದ ಅಂದ್ರ ಅಲ್ಲಿ ಇದು ಪ್ರೊಫೆಷನಲ್ ಡಿಗ್ರಿ ಆದ
ಹಾ ಹಾ ಹ ಕಲ್ ತಪ್ಪಾದ್ರೆ
ಕಾಲ್ ತಾಪಾಗ್ಯಾದ್ರಿ ನಾ ಡೈರೆಕ್ಟ್ ಗರ್ಮೆಟ್ ಡಿಗ್ರಿ ಹತ್ ಹೋಡೋಂದ ಅಲ್ಲಿ ಮ್ಯೆ ಬರ್ತದ್ರರಿ ಅದು ಹಾಗದು ಸ ಇದು ಅಗ್ರಿಕಲ್ಚರ್ ಕಾಲೇಜ್ ಅ ಅದು್ ಬಿ ಎಸ್ ಸಿ ಅಗ್ರಿಕಲ್ರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ತಲ್ಲಿ ಆದ್ರಿ ಗೋರ್ಮೆಂಟ್ ಕಾಲೇಜ್ದಾಗೆ ಎಳ್ ಮೂರ್ ಸತಿ ಕ್ಲಿಕ್ ಕೊಡದೆ ಜ ನಂಬರ್ ತೊಳಲಐತ್ರಿ
ಹಾ
ಆಮೇಲೆ ಇದು ಯಾಕೋ ಬರ್ಲ ಅದ ಬಿಟ್ಟಿರ್ ಒಂದ್ ಎರಡ್ಡು ವಾರ ಆಮೇಲ್ ಗ್ರಾಮ ಹೊದಾಗ ಹೋಗ್ತೀನಿ ಅಲ್ಲಿ ಹೊಡೆದಾರವ ಪ್ರೊಫೆಷನಲ್ ಡಿಗ್ರಿ ಹೊಡದ ಬಿ ಎಸ್ಸ ಹೊಡದ ರಿಜಿಸ್ಟರ್ ನಂಬರ್ ಹಾಕದ ರೀ
ಹಾ ರೀ ಹೌದ ಎಂತ ಕೆಲ ಗಡವಾಡ ಏನ್ರೀ ನಿಮ್ದು
ಪ್ರೊಫೆಷನಲ್ಡಿ್ರಿ ಡೋದ ಬದ್ಲಿ ಗೌರ್ಮೆಂಟ್ ಡಿಗಿ ಓಡದಿದ್ದೆ ಅದ ಕರೆಕ್ಟ್ ಆಯ್ತ್ರಿ ಅಂದ್ರು ಅದ ಹಾಕಕ್ ಮೂವತ್ ರೂಪಾಯಿ ತೊೊಂಡ್ರಿ ಅದಕ್
ಹೌ ರೀ
ಹ ಅವ್ನ್ ಚಾರ್ಜ್ ಎಪ್ಪತ್ತು ರೂಪಾಯ ತಗೊಂಡ್ರರಿ
ಕರೆಕ್ ಕರೆಕ್ ಕರೆಕ್ಬ್ಬ ನಾೀ ಮತ್ತ್ ಪ್ರಿಯ ಇ
ಕುಚಿತ ಅದಕ್ ಕುಚಿತಾರ ಇದು ಅಪ್ಲಿಕೇಶನ್ ಹಾಕಕ್ ಅದಕ್ ಗೊತ್ತಾರ
ಹೌದ ಹಾಕ್ಬೇಕಲ್ರ ಅವರು
ಹ ಅದ ಹಾಕದೇ ನಾ್ ಹಾತೇ ಆನ್ಲೈನ್ ಇಲ್ಲೇ ಗೊತ್ತಲ್ಲೇ ಅದು ಗೊತ್ತಲ್ಲಾರದ ಗಪ್ ಆ ನಾಲ್ಕೈಸ ಟ್ರೈ ಇದು ಅಂದ್ರ ಪ್ರಯತ್ನ ಪಟ್ಟಿದ್ದಾರೆ ಹಾಲ ಕಡೆ ಹಾಲಲ್ಲ ಸುಂಬಾ ಮತ್ತೆ ಅಕತ್ ಹಾಕದ್ರರಿ ಇನ್ ಮುಂದಿನ ವರ್ಷ ನಾವೇ ಹಾಕ್ಬೇಕ್ರಿ
ಹಾ ಹಾಕಂಬ್ರಿ ನಾವೇ
ಆಯ್ತಂದ್ರೆ ಮತ್ಕ ಅವ್ರೂಪಲ್ ಹೋುದುತ್ತ ಎಪ್ಪತ್ತು ರೂಪಾಯಿದಕ್ ಬಿಡುದು ಅದನ್ನು ಅದನ್ನು ಹ ಪ್ರೀಣ ಅದನ್ನು ಮತ್ತ ಅದ್ಯಾ ಮಾಡ ಇದ ಮಾಡದು
ಹೌದ್ಣ ಮತ್ರರಿ ಇದು ಕ್ಲಾಸ್ಿಗೆ ಹೋಗಿಲ್ರಿ
ಹ್ಮ್ ಇಲ್ ನೋಡ್ರಿಗ ಇದು ಕೊ ಇದು ಕ್ಲಾಸ್ ಇಲ್ ನೋಡ್ರಿ
ಹಾ ಎಕ್ಸಾಮ ಏದು ಪರೀಕ್ಷೆ ರ
ಪರೀಕ್ಷೆ
ಚಲೋ ಬರ ಹೆಂಗ ಇ ಪರೀಕ್ಷೆ
ಪರೀಕ್ಷೆ ಚೊಲಾಗ್ಯದ್ ನೋಡ್ರಿ ನಿಮ್ ಪರೀಕ್ಷೆ ರ
ನಮ್ದು ಚಲೋ ಇದ್ರಿ ಮಳಿ ಬಂದ ನೋಡ್ರಿ ಇಲ್ಲಿ ಹೊರ ಹೆಂಗ್ ಪಕ್ಷಿಗಳು ಹೆಂಗ
ಏ ಕಂಡಪಟ್ಟಿ ರೀ ಮಳಿ ಮಳಿ ಮಾತ್ರ ಕಂಡಪಟ್ಟಿ ಡೇಂಜರ್ ಹೊಡದದ ರೀ
ಹಾ ಹೊಡದ್ರ ಮತ್ ಹಯ್ತ ಅಲ್ರರಿ
ಹಾ ರೀ
ಕಡಿಬೇಕ್ರೀ ಒಂತತಾಸು ಒಂದ್ ತಾಸ್ರ ಉಡಿಬೇಕ್ರ ಒಂದಪ್ಪ ಒಂದ್ ತಾಸ ಅರ್ದತ ಸ್ ನನ್ಷ್ಟಪ
ನಾ ನಾಲ್ಕಕ್ಕಂತ ತೋತಾರ ಏನ್ರೀ ಕ್ಲಾಸ್
ಏನ್ ಡೌಟ್್ರೀ ತಗೋದು ಏನ್ ಮಾಡ್ತಾರ ನೋಡ್ಬ್ರೀ ಟೈಮ್ ಆಗ್ಯದಲ್ರರಿ ಮೂರ್ ಐದ್ ಮೂರ್ ಇಪ್ಪತ್ತು
ಸಮಯ ಖರಖರ ಸಮಯ ಆಗಾದ ಇನ್ನೊಂದ್ ಇಪ್ಪತ್ತು ನಿಮಿಷದಾಗ ಗೊತ್ತಾಗಬಿಡತ ತೊಳಂದ್ ಬಿಿಟ್ರಿ ಹ ನಾಳಿಗ್ ಏನೋ ಆದ ಇತ್ತಲ್ರಿ ನಿಮ್ ಕಾಲೇಜ್ದಾಗ
ನಮ್ದು ಇದ್ರಾಗ ಇದು ಅದ ರ ನಾಕನೇ ದ್ವಿತೀಯ ವರ್ಷದ ವರ್ಷದವರು ಇದ ಬ ಬಿಡು ಕೂಡ ಸಮಾರಂಭ ಅದ್ರೀ
ಹಾ ಹಾ ಹಂಗಾದನ್ರಿ ಹ ಹಾ
ಅವ್ರ ಮುಗತಲ್ರಿ ಇ ಪದವಿ ಮುಗೀತಲ್ರಿ ಬೀಳ್ ಕೊಡ ತುಂಬಾರುಂಬ ಬದು
ಚಲೋರ ಮಾತ
ಆಯ್ತ ಡಿಗ್ರಿ ಮುಗತು ಆಯ್ತು ಹೋದತಾರ ಅವರು ನಾವು ದ ನಾವವು ಎರಡನೇ ವರ್ಷ ಹ್ತೀವ್ರಿ
ಎಡು ವರ್ಷ ಆರು
ನ ಫಸ್ಟ್ ಇದು ಮೊದಲನೇ ವರ್ಷ ರೀ
ಆದರೆ ಈಗ ಎರಡನೇ ವರ್ಷ ಹಓದವಕ್ರ ಎಕ್ಸಾಮ್ ಹಿಂದ ಪೇಲ್ ಆದ ತಕೊಬೇಕಲ್ರರಿ ನಾವ್ ಮದ್ಲ
ತಬ ಎಲ್ಲ ಅವ್ರರು ತಕೊಂಡ ಮುಂದ ಹೋಗಿರ್ತಾರ ಅವ್ರೇ ನಂಗೆ ಹೋಗಿರ್ತಾರೆ
ಕ ನಪಾಸಗ ತಕೋವಕೆ ನಪಾಸಹಗೆ ತಕ್ಕೋ ಬಕ್ರ ಹ್ಮ್ ಹ್ಮ್ ಮತ್ರ ಮತ್ತೇನೆಲ್ಲ ನೋಡ್ರಿ ನೀವ ಹೇಳ್ಬೇಕ
ಹ ನಾ ನಾಳೆ ಫಂಕ್ಷನ್ ಆ್ರ ನಿ ಕಾಲೇಜ ಏನ್ಲ್ಇದು ಎಕ್ಸಾಮ್ ಅವ್ರಿ
ನಾಡಿಗೆ ಪ ಪರೀಕ್ಷೆಯಲ್ಲಿ ನೋಡ್ರಿ
ಹ್ಮ್ ಹ್ಮ್ ಹಾ ಆಯ್ತ
ಮತ್ತೇನೆಲ್ಲ ನೋ ನೀತಿ ಪತನ್ ಮುಗ
ಹ ಮುಂಜಾನ ನೀ ಆರು ಕೇತಕ್ರಿ ಆರು ಗಂಟೆ ರೀ
ಹಬಬ ಆಟು ಜಲ್ದಿ ಅದೇನ್ ಮಾಡಡ್ರಿ
ಪರೀಕ್ಷೆ ತ್ರಿ ಇವತ್ತ ಜರ ಓದ್ಕೊಂಡಿದರಿ
ಅಂದ್ರೆ ಎಲ್ಲಾ ಬರ್ದ್ರ ಅಂದಂಗ ಆಯತ್ರಿ ನೀವು
ಏ ಏನ್ ಬರ್ದಿಲ್ರೀ ನಮ್ಗೆ ನಾವ್ ನಿಮ್ಮ ನಿಮ್ ಗೌಡ್ರಿಂದ ನಾವೆಲ್ಲ
ಅಯ್ಯೋ ಅಪ್ಪ ಇಂಂಗಾಂತರಿ ಎಲ್ಲರು ಮಣಿಮಚ್ಚಿರರಣಾಮ
ಹೇಗ ಗ ಮತ್ ಊರಿಗರಿ ಊರಿಗಲ್ರರಿ
ಇನ್ ಹಗೆಲ್ಲ
ಹ ಇದನು ಇ ಮುಗಿಸ್ಮೇಲೆ ಏನ್ರೀ ಎರಡನೇ ಭಾಗ ಮುಗಿಸ್ಮೇಲ ರೀ
ಹ
ಹ್ಮ ಹಾ ಹಾ ಮತ್ ಸ್ವಲ್ಪೂರ್ ಕ ಹೋಗಬರ ನಡ್ರಿ ಮತ್ ನ ನಾಳೆ ನೋಡ್ದ ಇ ಖಾಲಿ ನೀ ಇರ್ತಿರ
ಇ ನಾಳೆ ಏನ್ರಿ ಬ್ಯಾಡ್ರಿ
ಮತ್ತೆ ಬೀಳು ಕಡೋ ಸಮಾರಂಭದ ಕ್ಲಾಸ್ ಇದು ತರಗತಿ ನಡಡೆಲ್ಲ
ನಡನ್ ಮಾತು ಇಲ್ಲೇ ಮ್ರೀವು ಹೋಗುವ ನೋಡಂಬ್ರಿ ಹೋಗ ಹೆಂಗ ಹೋದ
ತರ್ಬೇಕೇಕ್ ಪಾಸ್ ತರ್ಬೇಕಕ್ಲ್ರರಿ ಹೆಂಗ ನಿಮ್ಮ್ ಅಣ್ಣದ ಅಣ್ಣಗ್ ಹತ್ತರಿನ್ರರಿ
ಇಲ್ಲ ನಮ ಇದು ಹೋತಾರ ನಮ್ಮ ಪಾಪಾ ಬೇಸಿಗೆ ಆದ್ರೆ ಅಂದ್ರ ಮಕಲ್ರು ಇದು ಅಂದ್ರೆ ಕೋಟದಾಗ
ನಿಮರಿ
ನಾ ಕ ಎಸ್ ನೋಡದಾವ್ರೀ
ಹಾ ಹಾ ಹ ಅವ ತರ್ತಾರೇನ್ರಿ
ಹ್ಮ್ ಹಓದ ತರ್ತರಿ
ಹೌದ ಆಯ್ತಯ್ತ ಮತ್ರಿ ಏನ ಇಲ್ಲ ಹೊಲ್ದಾಗ ಏನಕ್ರರಿ
ಹೊಲ್ದಾಗ ನೋಡ್ರಿ ಇದ ಹಾಕ್ಯಲ್ ನೋಡ್ರಿ ಅದ್ರ ಹೆಸ್ರ ಏನ್ರರಿ ಜ ಹಾ ಇದು ಭತ್ತರಿ ಭತ್ತ ಮತ್ತ ಇದು ಹತ್ತಿ ಮತ್ತ ತೊಕರಿ ಹಾಕೇವಿ ನೋಡ್ರಿ ತೊಗರಿ ಹಾ ರೀ ತೊಗರಿ ಕಂಡಾಪಟ್ಟೆ
ತೊಗರಿ ತೊಗರಿ ಏ ನಿಮ್ ಕಡೆ ಆಗ್ತಾರೀ ಕೆಂಬೈ ಕಡೆರೀ
ಆಕ್ತಾರ ಒಬ್ರೊಬ್ರ ಆಕ್ತಾರೆ ನಾವು ಹಾಕಿದ್ದೇವು ಎರಡ್ ವರ್ಷದಿಂದ ಮತ್ತ ಈಗ ಹಾಕೇವ್ ನೋಡ್ರಿ
ಹ್ಮ್ ಹ್ಮ್ ಏಟದರೀ ರೇಟ ಏಳ ಸರೆ ಏಳೆಂಟು ಸರೆ
ಏನ್ ಗೊತ್ತಿಲ್ರೀ ನನ್ಗ ಆದ್ರೆ ಆ ಬೆಲೆ ಬಗ್ಗೆ ಹಾ ಬೆಲೆ ಬಗ್ಗೆ ಗೊತ್ತಿಲ್ರಿ
ಹಾ
ಹ್ಮ ಮತ್ತ ರೀ ನೀವ್ ಏನ್ ಬೆಳ್ದಿರಿ
ನಾವು ಕಾಬ್ರಿ ಕಾಬ್ಬಾ
ಹಾ ರೀ ಅಬಾಬಬ ಹಾ ರೀ ಚಲೋ ಓದ್ಯಾನ
ಹಾ ರೀ
ಕಬ್ಬ ಚೊಲೋ ಬಂದಂಗ ಆಯ್ತ್ರಿ
ಇಲ್ಲಿ ಈಗ ನಾಟಿ ಇದ ಹಾಕೀವಲ್ರೀ ಎದ್ದಾವ್ರಿ
ಹೂಂ ರೀ ಇದು ಸಮಯ ಮ ಮೂರವರೆ ಆಗಕೇನ ಏಳ್ ನಿಮಿಷ ಕಂಬಂದ್ ನೋಡ್ರಿ
ಕ್ಲಾಸಿಗ್ ಹೋಗ್ಬೇಕ್ರೀ ತರಗತಿ ಅದ್ ನಾಕ ನಾಲ್ಕು ನಾಲ್ಕಾರ್ ಗಂಟೆಗೆ
ನೋಡುಂ ತಾಡ್ರಿ ಏನೋ ಇನ್ನೊಂದು ಇಪ್ಪತ್ತ ನಿಮಿಷ ಹಾ ರೀ ಹೇಳ್ರಿ ನೀವ ಹೇಳ್ರಿ
ಅದೇ ಮೊರಮ್ಮ ಮಾಡದ್ರಿ ಈ ಊರಾಗ ಮೋರಮ್ಮ ಇದು ಕಾರುಣಿ
ಹ್ಮ್ ಮೋರಂ ಕುಯ್ದು ಮಾರ್ತಾರಿ ಕಾರು ಅಂದ್ರ ಕಾರಹುಣಿವಿ ಇಲ್ ನಮ್ಮ್ ಊರಾಗ ಮಾಡಲ್ರೀ
ಹಾ ರೀ
ಅಂದ್ರ ಆ ಟ್ರೇನ ಜೋರಾಗಿ ಮಾಡಲ್ರಿ ನಮ್ಮ ಈ ಕಡಿ
ಗಳು ಯತ್ ಸಾಮಾನಗಳು ಪೂಜಾ ಮಾಡೋದು ಯತ್ಗೂಳಿಗೆ ಪೂಜಾ ಮಾಡೋದು
ಹಾ ಎತ್ಗುಳ್ ಇಲ್ಲೆಲ್ ೀ ನಮ್ಮೂ ಊರಾಗ್ ಅವ್ರ ಬಲಾಟ್ಟೆ ಮಾಡ್ತಾರೆ ಇದ್ರಾಗ ಮಾಡ್ತಾರ ನೋಡ್ರಿ ಕಾರುಣಿವಿ ಅಂದ್ರ ಬಿಜಾಪುರ್ ಸೈಡ್ ನಮ್ಮ ಆಯಿ ಆಯಿ ಊರ್ ಅದ್ರೀ ಬಿಜಾ ಪುರ ಸೈಡ್ ಬಿಜ್ಜಿರ್ಗೀ
ಹಾ ಆ ಕಡೆ ಎಲ್ಲ ಪುಲ್ರಿ ಆ ಕಡೆ ಆಯ್ತು ಮಹಾರಾಷ್ ಷ್ಟ್ರ ಆಯಿತು
ಕಾರುಣುವಿ ನೋಡಾಕ್ ಹೋಗ್ಬೇಕ್ ಅಂದ್ರ ಅಲ್ಲೇ ಹೋಗ್ಬೇಕ್ ನೋಡ್ರಿ
ಹ್ಮ್ ಏನಲ್ರಿ ಪಾ ಹಾ ನಿದ್ದಿ ಮಾಡೂದ್ ನೋಡ್ರಿ
ಕರೆ ನೋಡ್ರಿ ಬಾಳಿ ನಿದ್ದಿ ಬರತ್ತದ ಈಗ ಇತ್ತೀಚೆಗಂತ್ರು ಸ ಮದ್ಯಾ ಮಧ್ಯಾಹ್ನ ಊಟಕ್ಕೆ ಏನ್ ಮಾಡತ್ರಿ
ನಮ್ ಬಲ್ಲಿ ಚಪಾತಿ ರೀ ಕಾಳ ಪಲ್ಯ ರೀ ಸೊಂತಿ ಕಾಯ್ ಪಲ್ಯ ಮಾಡ್ಯರೀ ಅನ್ನ ಸಾಂಬಾರ ಉಂಡು ಬಂದೆವ್ರೀ ಹ್ಮ್ ನಮ್ಮಲ್ಲಿ ಇದು ವಾರ್ಡನ್ ಚೇಂಜ್ ಆಗ್ಯಾನ್ರೀ
ಅಂದ್ರ ಯಾ ಯಾರ್ ಚೆಂಜ್ ಆಗ್ಯಾರೀ
ಹ್ಮ್ ವಾರ್ಡನ್ರೀ
ಹಾ ಹಾ ಚೇಂಜ್ ಅಗ್ಯಾರ್ರೀ
ಹ್ಮ್ ಹೊಸಬರು ಬಂದರು
ಏನ್ರೀ
ಅವ ಏನ್ ಮಾಡಾ್ತನ್ರಿ
ಏನಿಲ್ರಿ ಪಾರಿವಾಳ ನೋಡ್ತ ನೋಡ್ಕೋತಾರೀ ಇದು ಅವ್ರ ಎಲ್ರುೂ ಏನ ಏನಾರ ಗಲಾಟೆ ಗಲಾಟೆ ಮಾಡಾರದಾಗ ನೋಡ್ಕೊತರ್
ಹಾ ಹಾ ಕರಯ್ ನಿನ್ನೆ ಬಾಳಿಕೆ ಕೊಟ್ರತ್ಲ ನಿಮ್ ಕಡೆ
ಕೊಟ್ರಿ ಕೊಟ್ರಿ ನೀನು ಚಾಲು ಮಾಡ್ಯಾರ್ರರಿ ಏನ್ ಮಾಡ್ತರಿ
ಹ್ಮ್ ಇವತ್ತೇಏನೋ ಸಮೋಸ ಆದದತ್ರಿ ಚಂಜಿಕಾ ಹೇಳೇರ ಒ ಐವಾ ಹೇಳಳದರೆ ವಿಿನಾಯಕ್ ಸ್ವಾಮಿ ಎಚ್ ಎಂ ಹಾ ಹೆಚ್ಚ ಹೆಚ್ ಎಂ ಹೇಳದರಿೀ ಹೆಚ್ಚ ಎಮ್ ಹೇಳದ ಇವತ್ತು
ಏನ್ ಗೊತ್ತತ್ತರಿ ಇನ್ನೊಂದ್ ಎರಡು ತಾಸನಾಗ
ಹಾ ಎಡು ತಾಸ ಹಾ ರೀ
ಹ್ಮ್ ಹ್ಮ್್ಮ್ ಆಯ್ತಾಯ್ತ ಆಯ್ತು ಅದೇ ರೀ ಇದು ಪರೀಕ್ಷೆಾವಾಗುವ್ರೀ ನೀಮವು
ಪರೀಕ್ಷೆ ಇವತ್ ಒಂದ್ ಐದ್ ನೋಡ್ರಿ ನಾಳಿ ನಾಡ್ದ ಎರಡ ದಿನ ಸುಟ್ಟಿ ಆದೋಡ್ರಿ
ಚಲೋ ಐತ್ತೇನ್ರರಿ ಎಲ್ರಿ ಚೊಲೋ ಐತೆ ಚ ಎಕ್ಸಾಮ್ ಇದು ಇದ ಇಐತೆೇನ್ರಿ ಏನಕೈಐತನ ಸರಳತ್ರು
ಸ್ವಲ್ಪ ಅಟ್ಟು ಕಟ್ಟೆ ಐತ್ರಿ ಆಯ್ತ್ತಾರೆ ಸ್ವಲ್ಪ ಕೆಲ್ಸ ಆದ್ರಿ ಆಮೇಲ ತ್ರ ಮಗ
ಅಯ್ತು ಆಯ್ತು
ಧನ್ಯವಾದಗಳು
ಹ